ಆಯ್ತು ನಿಂದು ಏನು ಊಟ ಮಾಡಿದೆ
ಇಡ್ಲಿ ನಿಮ್ದ
ನಂದು ಪಲಾವ್ ಭೈ
ಬಿಟ್ರಲ್ಲಾ ನಿಮ್ ತಮಪು ಜೀವನ
ಲ್ಲ ಹುಷಾರಿಲ್ಲಗೊಂಡಲ ನಂಗೆಲ್ಲ ನಿನ್ನೆ ಎದೆ ಎಲ್ಲ ಉರಿತೈತೆ ಲೋ
ಗ್ಯಾಸ್ಟ್ರಿಕ್ ಜಾಸ್ತಿ ಆಗ ಗ್ಯಾಸ್ಟ್ರಿಕ್ ಇನ್ನೇನು ಎದೇ ಅವ್ರದೇ ಗ್ಯಾಸ್ಟ್ರಿಕ್ ಇಂದ
ಹ ಪುಲ್ಲು ಲೂ ಎದೇ ಉರಿ ಅಂದ್ರೆ ಉರಿತಿಲ್ಲ ಒಂತರ ಚುಚ್ಚು ಗತ್ತಂಗ ಆಗದು ಒಂಥರಾ ಸಂಟ ಆದದಂಗ ಆಗುತ್ತ ಹ
ನ ಸ್ವಪರ ಗ್ಯಾಸ್ಟ್ರಿಕ್ ಅನ್ಸೈತೆ
ಎಷ್ಟಿಗೆ ಮಾತ್ರ ತಿನ್ಬೇಕಂತಾದ್ರೆ ಅಲ್ವಾ.
ಅಲ್ಲ ಮ್ಮೈ ಕಂಡು ನಾಳೆ ಎಲ್ಲ ಕ ಹೇಳ್ತೀನಿ ಅದೇ ಅವನು ಕಾರ್ತ ತಾನೆ ಕಾರ್ತ ಅಲ್ಲಿ ಇಲ್ಲಂದ್ರೆ ಗಡಿದಾಗಾನ ಅಂತಂದ ಸರಿ ಆಯ್ತು ಕೇಳಪ್ಪಾ ಅಂತಂದೆ.
ಬಾರ ಡೌಟ್ ಕಂಡ್ಲ ಅವರು,
ಯಾರು
ಬನೂರು,
ಅವ್ ಬಂದಿ ನಾವೇದೇಡ್ರಿ.
ನದೇ ನಾವವು ಹೋಗೋಣ ನನ್ ಸಂಜೆವರ್ಗ ಹೇಳಿ ನಾಳೆ ಗಾಡಿ ಕೊಟ್ಬಿಟ್ಟು ನಾನು ಇಸ್ಕೋಸ್ತೀನಿ
ಸರ್ವಿಸ್ ಆಗೈತ ಗಾಡಿ ಅದು ಅಲ್ಲ. ಪ್ರಾಬ್ಲಮ್ಗಿಡ್ಸೆಂಟ್ರ ಕಷ್ಟ ಬಜರು.
ಇಲ್ಲ ಇಲ್ಲ ಹೋಗ್ ಬರ್ಬೋದು
ಎಷ್ಟು ಕೊಡ್ತಿದ್ ಮೇಲೆ ಇದ್ದದು.
ಕೊಡತ್ತು ನಲ್ವತ್ತ ಐವತ್ತು ರೂಮ ಅಲೆ, ಒಳ್ಳೆ ಗಾಡಿ ಅಲ್ವಾ ಬಿ ಎಸ್ ಫೋರ್ ಅಲ್ವಾ.
ಹ ಇದುಮ್ಮ ಕರೆಕ್ಟಾಗಿ ಏನನ್ ಹೇಳಿದ್ರೆ ಏನೋ ಹಳ್ಬೋದು ಉಂಡುಮ್ಮಾ ನಾಳೆ ಹೇಳ್ತಿನನಿ ಅಂತ ಅಂದ. ಇ ಫೋನ್ ಮಾಡಿದ್ರೆ ಗಂಡತ್
ತ್ಕೊಂಡ್ಲ ಅದು ಎದಾಳದೆ ಎಲ್ಲ
ಅದಕ್ಕೆ ಇವಾಗ ಇವಾಗ ಅವ್ರನ್ ಕೇಳಿದ್ರೆ ಪವನ ನಂಗೆ ಯಾಕೋ ಡೌಟೆ ಪವನ್ದು
ಹಂದು ನೈನ್ಟಿ ಪರ್ಸೆಂಟ್ ಡೌಟೇ
ನೈಟಿ ಪರ್ಸೆಟ್ ಇಲ್ಲ ನೈಟಿಫೈ್ ಪರ್ೆಟ್ ಪಡ
ಪವನಪುರಲ್ಲಾನ ಅವನು ರಾಜಜಪುರ ಅದು ಇಲ್ಲ.
ಅದೇ ಹೇಳ್ತಾರದು ಅಲ್ಲ ಪವನ ನೋಡ್ರಿ, ಕತ್ತಿ ಬರ್ಬೇಕು ಅಂತಂತಂದ್ರೆ ನಿನ್ನೆ,
ನಿನ್ನೆ ಎಲ್ಲ್ಣ
ನ ನೀನ್ಂದಲ್ಲ ನೀನ್ಂದಿದ್ದು
ನಾನ್ ಅದೇ ಹೇಳ್ತಿರೋದು ಎತ್ತತಿ ಬಂದ್ರೆ ಗೊತೀಿನಿ ಅಂತ ನನು ಅಂತ
ಹ್ಮ ಏನು ಅವನು ಎೇ ಗಾಡಿಿಯಲ್ಲಿ ಬರ ಲನು ಎತಿ ಗಾಡಿಲ್ಲಿ ಲಾವನು ಎತ್ತಿ ಗಾಡಿಗೆ ಬಂದ್ರೆ ಇನಪಾ ರಾಜು.
ಇಲ್ಲ ರಾಜು ನ ಇವನ್ ತೇಜ ಬತೀಿನಿ ಅನ್ನ,
ತೇಜ ಬತ್ತಾನ?
ಅವನು ಒಂದೊಂದ್ಸಲ ಬರಲ್ಲ ಅಂತನ ಬರ್ತಾರೆ ಅಂತಿಯಲ್ಲ ಅವರೇ ಬರಲ್ಲ ಅನ್ನೋ್ ಅಷ್ಟಕ್ಕೆ,
ಈ
ಈ ದೀಪಕ್ ಫೋನ್ ಮಾಡಿದ್ದೆ ಬು ಬರಲ್ಲ ಅಂತವ್ನು.
ರೇ ಬಿಡ ಅವ ಬರಲ್ಲಂಗಗೆ ಚೆನ್ನಾಗೊತ್ತು.
ಹ್ಮ ಬರಲ್ಲ ಮಚಿ ಹೋಗಿ ಅಂತ ಹೇಳ್ತಿದ್ದ
ಯರಬ
ಹ ಅದೇ ಹೇಳ್ತಿದ್ದು ನೋಡಿ ಮಾಡಿಲ್ಲ ಏನ್ ಕವರೇಜ್ಲ್ಲಾ ಏನ್ ಇಪ್ಪ ಮುಂದ ನೂರ ಕಿಲೋಮೀಟರು ಕವರ್ ಮಾಡ್ತೀವಾ.
ನ ಜಾಸ್ತಿ ಅವನ ಕೊಂಡು ಕುಶಾಲನಗ ಕುಶಾಲನಗರ ಅಂತ ನೀ ಮಡಿಕೆ ಫಸ್ಟು ಮ ಫಸ್ಟ್ ಫಸ್ಟು ಮಡಿಕೇರಿಯಂದ ಬಡಕೇರಿ ಆಮೇಲೆ ಕೊರ್ಗು
ಹಾ
ಹ್ಮ ಸರಿ ಆಯ್ತು ಒಂತಂದ ನಾನನ್ ಆಮೇಲೆ ಅವನು ನಾಳೆ ಒಂದ್ ಸರಿ ನೀನು ಇಷ್ಟೇ ನ ಮಾಡ್ಕೊಬೋು ಬೇಗ ಹೇಳುವ ಅಂತಂದೆ
ಹ
ಆಮೇಲೆ ನಾನನ್ ಫೋನ್ ಹಾಕಿದೆ ಅದೇ ಮಾತಾಡ ಕಟ್ ಮಾಡೆ ಅವ ಫನ್ ಮಾಡಿದಗೆ. ಹ್ಮ
ನನ್ಗುಟ್ನಲ್ಲಿ ಅಲ್ಲೋ ನಾನ್ ನನ್ಗೆ ಹೇಳ್ದ ಅಲ್ಲೋ ಏನೋ ಏನೋ ಏನೋ ಅಂದ ಕನ್ಫರ್ಮ. ಮಾಡ್ಬಿಟ್ಟು ನಾಳೆ ಸಂಜೆ ಒಳಗೆ ಹೇಳಪ್ಪಾ ನೀನು ಅಲ್ಲಿವರೆಗೂ ನಾನು ಏನು ಮಾತಾಡಲ್ಲ ಅಂದೆ.
ಹ್ಮ್
ಏನೋ ಗೊತ್ತಿಲ್ಲ ಏನೋ ಹೇಳಿದೀನಿ ಅವನ್ಗೆ ಮಾಡದ್ರೆ. ಹೋಗೋಣ ಇಲ್ಲಾ ಅಂದ್ರೆ ಊರ್ಗ ಹೋಗು ಸುಮ್ನೆ ಅಷ್ಟೇ. ಉರ್ಗಲ್ಲ ಉರ್ಗೋಕ್ಕ ಆಗಲ್ಲ ಅಲ್ವಾ.
ಹೋಗ್ ಬರ್ಬೋದು ಊರ್ಗೆ ಅದೇಗ ಅಂದ್ರೆ ಕರ್ಚು ಆಯ್ತದ ಅಷ್ಟೇ.
ಹ್ಮ್ ಅಷ್ಟೇ. ಇಲ್ಲ ಒಂದ ಕೆಲ್ಸ ಮಾಡ್ಬೋಡಣ ಟ್ರಿಪ್ ಕ್ಯಾನ್ಸಲ್ ಆದ್ರೆ.
ಹೇಳ ಕೆಲ್ಸ್ಥೈಥೆ ಹೇಳು.
ಧರ್ಮಸ್ಥಳ ಹೋಗನ ಬಾ.
ನಾನ್ ರೆಡಿ ಯಾಮ್ ರೆಡಿ ಬ್ರೋ.
ಶುಕ್ರ ಶನಿವಾರ ಬೆಳಗ್ಗೆ ಒಂದು ಗಾಡಿ ಹತ್ತನ.
ಏನ್ ಗಾಡಿ.
ಟ್ರೈನಲ್ಲೋಣ.
ಟ್ರೈನ್ನಲ್ಲ ಸುಬ್ರಹ್ಮಣ್ಯ ಹೋಗೋದು.
ಅದೇ ಅಲ್ಗೋಗ್ ಅಲ್ಲಿಂದ ಮತ್ತೆ ಸುತ್ತಾಡ್ಬೋದಲ್ಲ.
ಸುತ್ತಾಡಕ್ ಆಗಲ್ಲ ಒನ್ ಡೇ ಸ್ಟೇ ಆಗ್ಲೇಬೇಕು ಹಿಂಗ ಹೆಂಗ್ ಹೋದ್ರುನು ಸ್ಟೇ ಆಗ್ಲೇಬೇಕು. ಇಲ್ಲ ಎತ್ಕೋ ಡಿಸ್ಕವರಿ ಡಿಸ್ಕವರಿ ಅಲ್ಲಿ ಹೋಗನ.
ಸುಬ್ರಮಣ್ಯ ಕೇಳು ಇಲ್ಲಿ. ಇಲ್ಲಿ ಮಳೆಗಾಲ ಕನಲ ಲೋ ಗಾಡಿ ರಿಸ್ಕ್ ಕಣೋ. ಅಲ್ಲ ಲೋ ಜಾಸ್ತಿ ಘಾಟಿ ಹೊಡ್ದು. ಹೇಳ್ದಂಗಲ್ಲ ಅಲ್ವಾ ನನ್ ನಮ್ಮ ಬಾವನ್ ಜೊತೆ ಹೋಗಿ ಓಡ್ಸಕ್ ಆಗಿಲ್ಲ ಗಾಡಿನ ನಾವು. ನಮ ಬಾವ ಲೋ ಹೆವಿ ಗಾಡಿ ಎಲ್ಲ ಹೊಡಿತಾರೆ ಅವರು ಕಟ್ಟ ಜೊತೆಲ್ಲ ಹೋಗ್ಬಿಟ್ಟು. ಹೋಗ್ಬೇಕರ್ಲೊ ಮಳೇಲ್ ಜಾರಿ ಗಿರಿ ಆಯ ಸುಮ್ನೀರ್ ಸರಿ ಇಲ್ಲಾ ಕಣಲೋ.
ಹ್ಮ್
ಹಾ ಮತ್ತೆ.
ಏನೂ ಮಾಡಪ್ಪ ಆಯ್ತು.
ಕುಶಾಲ ನಗರ ಸೈಡ್ ಆದ್ರೆ ಘಾಟಿ ಘಾಟಿ ಸೈಡ್ ಇಲ್ಲ ಜಾಸ್ತಿ ಈ ಕಡೆ.
ಘಾಟ್ ಅದು ಘಾಟಿ ಎಲ್ಲ ಘಾಟ್ ಅದು.
ಇಲ್ಲ ಈ ಕಡೆ ಜಾಸ್ತಿ. ಅದಕ್ಕೆ ನಾನು ಈ ಸೈಡ್ ಪ್ಲಾನ್ ಹಾಕಿದ್ದು ಫಸ್ಟ್ ಟೈಮ್ ಹೋಗ್ತಿದ್ದೀವಿ ಯಾಕ್ಬೇಕು.
ಹೋಗಿಲ್ಲ ನೀನು.
ನಾನ ಅಲ್ ಹೋಗಿದ್ರೆ ನಾನ ಹೆಂಗ ಮತ್ತೆ ಕರಿವೆ ಅಲ್ಗೆ.
ನಾನ್ ಹೋಗಿದ್ದು ಹೋದ ವರ್ಷ ತಾನೇ ಹೋಗಿದ್ದೆ ಅಲ್ಲೆಲ್ಲಾ.
ಏನ್ ಸೈಕ್ ಆಯ್ತಲ್ವಾ ಪ್ಲೇಸ್ಸೂ.
ನಾವು ಅಂದ್ರೆ ಕೂರ್ಗಲ್ ಅಷ್ಟೊಂದ ಏನಂತದ ಏನಿಲ್ಲ ಫೋಟೋ ಶೂಟ್ ಚೆನ್ನಾಗ್ ಆಯ್ತ್ ಅಷ್ಟೆ.
ಹ್ಮ್ ಈಗ ಸ್ಟಾರ್ಟಿಂಗ್ ಮತ್ತೆ ನಾಳೆ ಎಸ್ಟ್ ಗಂಟೆ? ನೈಟೇ ಸ್ಟಾರ್ಟ್ ಮಾಡಬೇಕು ಒಂದ್ ಮೂರು ನಾಲಕ್ ಗಂಟೆ ಐದ ಗಂಟೆಗೆ ಯಾವ್ದಾರ ದೇವಸ್ಥಾನದಿಂದ ಸ್ಟಾರ್ಟ್ ಮಾಡೋಣ.
ಇವ ಇವ್ನ್ ಏನೋ ಹೇಳ್ತಾರಲ್ಲ ಇವನ್ ಫಸ್ಟ್ ಡುಮ್ಮಾ ಪ್ಲ್ಯಾನ್ ಡುಮ್ಮಾ ಹೇಳ್ಬೇಕಲ್ ಅಲ್ಲಿ.
ಯಾವ್ದಾದ್ರು ದೇವಸ್ಥಾನ ಅಂದ್ರೆ ಹ ಯಾವ್ ದೇವಸ್ಥಾನದಿಂದ ಶುರು ಮಾಡಣಾ ನಮ್ಮೂರು ನಮ್ಮ ಹಣಮಂಪುರಾ ಆಯ್ತಲ್ಲ ಅಲ್ಲೇ ಹೋಗಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಮಾಡನಾ. ಬಾ ಬರ್ಬೋದ ಅಲ್ ಅಲ್ಲಿಂದ ಇಲ್ಲಾ ಅಲ್ಲಿಂದಲ್ಲೆ ಸ್ಟಾರ್ಟ್ ಮಾಡದ ಅಲ್ಲೂ ಅದೇ ಇದೇ ಒಂದೆರಡ
ಆಂಜನೇಯನ್ ದೇವಸ್ಥಾನ.
ಹ ನಿಮ್ಮ ಮಸಳ ಸಳ್ಳಿ
ಹಾ
ಅಲ್ಲಿಂದ ಸ್ಟಾರ್ಟ್ ಮಾಡದ್ರ
ಹ್ಮ
ಅಲ್ಲಿಂದ ಸ್ಟಾರ್ಟ್ ಮಾಡಿ ನಾವು ಈಗ ಮೂರ್ ನಾಲ್ಕ್ ಗಂಟೆ ಸ್ಟಾರ್ಟ್ ಮಾಡುದ್ರೆ ಒಂದ್ ಏಳು ಎಂಟು ಗಂಟೆ ತಿಂಡಿ ಹೊತ್ತಿಗೆ ಕಷಲ್ ನಗರ
ಹ ನಾನ್ದೆ ಯಾಗಲ್ಲ
ಹಾ ಇಲ್ಲೇ ಡಿಮ್ಯೂಟೇಶನ್ ಕೊಡ್ತಾನೆ ನಾನ್ ಹೇಳಿದ್ದು ನಮಟ್ಲಾನ್ ಏನೈ ಗೊತ್ತಾ ನಾ ಒಂದ್ ನಾಲ್ಕ್ ಗಂಟೆಗೆ ಸ್ಟಾರ್ಟ್ ಮಾಡದ್ರೆ
ನಂದು ಅದ ರದು ಅಂದ್ರೆ ಎಲ್ ಎಲ್ರಿಗೂ ಕಂಫರ್ಟ್ ಇರ್ಬೇಕದಾ
ನಾನ್ ನಾನದ್ ಹೇಳ್ತೀನಿ ನನ್ ಹೇಳಿ ನ ಇದಿದ್ದೇನೆ ಮಾಡಲ್ಲ ಬಿಡು
ನಿನಗೆ ನಿನಗೆ ಎಕ್ಸೈಟ್ಮೆಂಟ್ ಜಾಸ್ತಿ
ನಾನ್ ಅಲ್ಲರು ಇದೇ ಮಾಡೋದು ಮಲ್ ಕಳದ ಮೂರ್ ಗಂಟೆ ನಾಲ್ಕು ಗಂಟೆ ಆಗತ್ತೆ
ಹನಂಗ ಅಲ್ಲಿರಿಂದ ಇವರು ಇವಾಗ ತೇಜವಿನಿನು ಅಷ್ಟಲೇ ತೇಜವಿ ಅಂತಲ್ಲ ಕೆಸಸ್ಕೊಂಡು ಅಷ್ಟಲೇ ನಾನು ಅಷ್ಟಲೇ
ಹ್ಮ್
ಬರತಾವ ನೀನ್ ನೀನು ರೆಡಿದೆ ಅಂದ್ರ ಬರತಾವ ಬ ಪೆಂಡಿಂಗ್ ಅಷ್ಟೆ
ಹ್ಮ ನನಗ್ ಹೇಳುದ್ರೆ ನ ನನ್ ಮಲ್ಕಳದೆ ಮೂರ್ ಗಂಟೆ ಇನ್ನೇನ ಇದೆ ಒಂದ ಅವರ್ ಮಲ್ಕತೀನಿ ಅಷ್ಟೇ ಆಮೇಲೆನ್ ಪೀಸ್ ಅದೇ ಮಣ ಅಲ್ಲ ಸ್ಟಾರ್ಟ್ ಮಾಡೋದು ಇಲ್ಲಿಂದ ಸ್ಟಾರ್ಟ್ ಮಾಡಿ ಮೂರ್ ಗಂಟೆಗೆ ಸ್ಟಾರ್ಟ್ ಮಾಡೋದು ಮೂರ್ ಗಂಟೆಗೆ ಸ್ಟಾರ್ಟ್ ಮಾಡ ನೋದ್ರೆ ಕರೆಕ್ಟ್ಗ ಒಂದ ಏಳು ಎಂಟು ಗಂಟೆ ಹೊತ್ತಿಗೆ ಕುಸಲಕರ ರೀಚ್ ಆಯ್ತಿವಿ
ಅಲ್ಲ ಸ್ ಸು ಬೇ ತುಂಬ ಏನ್ ಹೇತನ್ ಫಸ್ಟ್ ನೋಡೋಣ
ಹ್ಮ
ಹಲೋ
ಹಾ ಹೇಳಿ ಹೇಳಿ ಕೇಳಿಸತೈತೆ ಮಾತಾಡೋ ಹಲೋ ಇ ಕೇಳಿಸತಿಲ್ಲ ಕಣು
ನೀನಗೀಗ
ಹಾ ಇವಾಗ ಕೇಳಸೈತೆ
ಹಾ ಡುಮ್ಮನ ಹೇಳ್ತಾನ ನೋಡಂತ ಅಷ್ಟಿರು
ಹ್ಮ್ ಹ ಏನಂತವ ಅವನು ಹೋಗಲ್ಲ ಅಂದ ಅವನು
ಹಾ ಹಾ ಪೌನ್ ರೀಡೆ ಅವನ ಅವ ನ ಪವನನ್ನ ಕೇಳ್ಬಿಟ್ಟು ಹೇಳ್ತೀನಿ ಅಂತಂದ
ಹೇಳ್ಬಿಟ್ಟು ನಾನಕ್ಬಿಟ್ಟು ಹೇಳೋದು ಅಂತ
ಹ ಅವನು ಅವನ್ ಏನಂದ್ರಿ ಅವನ್ ಗೊತ್ತಿರೋ ಕವರ್ ಮಾಡಂತ ಅವನು ಚಿತ್ರೋಡು ಏನ್ ಹೇಳ್ತಾನೆ ಕೇಳಿ ಏನ್ ಹೇಳ್ತ ನೆ ಅಬ್ಬಿಚಿಕ್ಕಿ ಫಾಲ್ಸ್ ಐತೆ ಅಲ್ಲಿಂದ ಮುಂದೆ ಐನೂರು ಮೀಟರ್ ಅಲ್ಲಿ ಒಂದ್ ಹೋಟ್ಲ ಐತೆ ನಾನಜೋಟ್ಲು ಅದ ಹೋಗ್ಬೇಕ ಅದೋಗ ಅಲ್ಲಕ್ ತಿನ್ಬೇಕು ಬಂಗಿ ಅದೇ ಹೇಳ್ತಾನನ್ನಿಸಸ್ಕುದ್ರೆ
ಹ ಚೋತ ಇವನ್ ಇವನ್ ಬಜೆಟ್ ಎಷ್ಟು ಇ ಗೊತ್ತಾ ಎರಡು ಮೂರ್ ಸಾವಿರ ನಾ
ಸಾಕು ಸಾಕು ಸಾಕು ಸಿರೆ ಸಾಕು ಸಾಕು
ಎಲ್ತತ್ತಲ ಮೂರು ಸಾವರದಾ ಹಾ ಅದಕ್ಕೆ ನಾನು ಹೇಳ್ತಿರೋದು ಕಮ್ಮಿ ಬಜೆಟ್ ಅಲ್ಲಿ ನೋಡಿ ಅಂತ
ಹ್ಮ ನಾವು ಪೆ ಖರ್ಚಾದ್ರೆ ಪೆಟ್ರೋಲ್ ಅಷ್ಟತಿ ನೀರ್ ಖರ್ಚ ಆಾಗಲ್ಲಪ್ಪರ್ ಕರ್ಚಾರೆ ಪೆಟ್ರೋಲ್ ಕಷ್ಟೆ
ಅ ನಾನು ಹೇಳಿದ್ದು
ಹ ನಿಮ್ ಫುಲ್ ಟ್ಯಾಂ್ ಎಷ್ಟು್ತದೆ
ಫುಲ್ ಟ್ಯಾಂಕ್ ಹಡಿಯುತ್ತೆ ಒಂದ ಎಂಟ ಒಂಬತ್ತ್ತು ಲೀಟ ಇನ್ನೂರು ಂಬೈದು ರೂಪಾಯಿ ಕಂಬುತ್ತ. ಎಂಟುನೂರ ಒಂಬೈನೂರ ಅಲ್ಲ ಅ ಪೆಟ್ರೋಲ್ಗೆಂದ ಸಾವರ ರೂಪಾಯಿ ಬೇಕುಲ್ ನೋಡ
ನ ನಿನ್ ಗಾಡಿ ದೀಪಕ್ ಕೊಡ್ಬಿಟ್ಟ ಅವನ್ ದೀಪಕ್ ಗಾಡಿ ಎತ್ಕತನ್ ನೋಡು.
ಇಲ್ಲ ಚೆನ್ನಾಗಯ್ತು ನಂದು ಏನ್ ಪ್ರಾಬ್ಲಮ್ ಇಲ್ಲ ಈಗ.
ಮೊದಲು ಮದಲು ಪ್ರಾಬ್ಲಮ್ ಇತ್ತು ಅಂದ್ರ ಅದಕ್ಕೆ ಅಲ್ಲಿ ಡ ಪೆಟ್ರೋಲ್ ಲೀಕಿಂಗ್
ಸರಿ ಸರಿ ಆಯ್ತು ಅದು ಪೆಟ್ರೋಲ್ ಲೀಕ್ಕಿಂಗ್ ಬಂದು ನಿಲ್ಸ್ದಾಗ ಮಾತ್ರ ಅದು ಪೈಪ್ು ಇದರು ಪೈಪ್ ಇರುತ್ತಲ್ಲ. ಎಂಟೆಕ್್ರರು ಪೈಪ್ ಅದಿರುವುದು ಸ್ವಲ್ಪ ಇದಾಗಿತ್ತು ರ್ ಏರ್ ಪೈಪ್ ಇತ್ತಲ್ಲಾ.
ಹ್ಮ್
ಅದರಲ್ಲಿ ಕತಿತ್ತು
ಹ
ಹಾ
ಲೋ ನಿನ್ ನೆಟ್ವರ್ಕ್ ಇರೋ ಜಾಗಕ್ಕೆ ಬಾ ನೀನು.
ಲೋ ನಾ ನೆಟ್ವರ್ಕ್ ಇರೋ ಜಾಗದಲ್ಲಿ ಇದ್ದೀನಿ ನನಗ್ ಕೇಳಿಸ್ತಿದೆ ನೀನ್ ಹೇಳದ ಕೇಳಿಸ್ತಿಲ್ಲ ನಂಗೆ.
ನೀನು ಹೇಳೋದು ಒಂದ್ ಬಿಗಿದೆ ಕಟ್ ಆಯ್ತೈತೆ
ಕಟ್ಟಾಯ್ತಿದೇ ಲೋ ನೆಟ್ವರ್ಕ್ ಇರೋ ಜಾಗದಲ್ಲಿ ಕಲ ಇರೋದು ನಮ್ಮ ಮನೆ ಪಕ್ಕದಲ್ಲೆ ನೆಟ್ವರ್ಕ್ ಫೋರ್ ಜಿ ನೆಟ್ವರ್ಕ್ ತಲೆ ನೋವೇ ಇಲ್ಲ.
ನಿಂದು ನಿಂದ್ ನನ್ಗೆ ನಿನ್ ವಾಯ್ಸೆ ಕೆೇಳಿಸ್ತಿಲ್ಲ ನಂಗೆ ನಿನ್ ಸ್ಲೋ ಆಯ್ತಿದೆ ಒಂದ್ಸಲ.
ನಂದು ಫೈವ್ ಜಿ
ಹಾ ನಂದು ಫೋರ್ ಜಿ ಫೋರ್ ಜಿ ಫೈವ್ ಜಿ ಸಿಗಲ್ಲ ಬಿಡು ಇಲ್ಲಿ ಆಚೆ ಹೋದ್ರೆ ಫೋರ್ ಜಿ ಸಿಗುತ್ತೆ ಹಾ. ಅದೆೇಲೋ ಏನ್ ಮಾಡೋದು ಹೇಳು ಅಷ್ಟೆ.
ಹೇಳೋವರ್ಗು ಏನು ಮಾಡಕ್ಕಾಗಲ್ಲ.
ಅವ್ನ್ ಅವನ್ ಎಲ್ ಇನ್ನ ಎದ್ದೆ ಇಲ್ಲ ಅನ್ಸುತ್ತೆ
ಮಾಡಂದ್ ಬಿಡು ಫೋನ್ ಅವನ್ಗೆ
ಮಾಡಿದ್ದ ಎತ್ತಿಲ್ವಾ ಲೋ ಮಚಾ ಲೋ ಹನ್ನೆರಡ್ ನಿಮಿಷ ಮಾತಾಡು ಮಚಾ ಅದು ಕಟ್ಟಾಗೋವರ್ಗೂ ಮಾತಾಡು
ಅದೆಂಗ್ ಕಟ್ ಆಗ್ತದೆ
ಅಲ್ಲ ಹನ್ನೆರಡು ನಿಮಿಷ ಮಾತಾಡೋದು ಸುಮ್ನೆ ಡ್ಯೂರೇಷನ್ ಜಾಸ್ತಿ ಮಾತಾಡದ್ರೆ ಜಾಸ್ತಿ ಲೋ ಹೆಂಗೆ ಗೊತ್ತ ಕೌಂಟ್ ಮಾಡ್ಕೋತಿರೋದು ಇಲ್ಲಿ ಏಳ್ ನಿಮಿಷದ ಮೇಲ್ ಕೌಂಟ್ ಮಾಡ್ಕೋತಾವ್ರೆ.
ಹ್ಮ್
ಡ್ಯುರೇಷನ್ ಏಳು ನಿಮಿಷದ ಮೇಲೆ
ಹ್ಮ್ ಆಯ್ತ ಹೇಳು ಆಯ್ತ ಇರ್ಲಿ ಹೇಳು
ಹಾ ಅದೇ ನಾ ಅದೇ ಪ್ಲಾನ್ ಹಾಕಿರೋದು ನಂಗೆ ಮೊದ್ಲೇ ಲೋ ನಾನ್ ಕುಶಾಲನಗರ ನೋಬೇಕು ಕುಶಾಲನಗರ ಕೊ. ಮಾಡಿಲ್ಲ ಇದ್ ಬಿಡ್ತಿ ಇದ ಬಿಡ್ತಿಲ್ಲಾ ಅನ್ಸತ್ತಲ್ವಾ ಏ ಅದು ಏನ ಇತ್ತಲ್ಲ ಅದು ಎತ್ರೈನ್ಲಾ ಅದು ಆನೆದು ಇದಿಯಲ್ಲ ಸಿಕ್ಕರೆ ಬೇಲು ಅಲ್ಲೇ ತಾನೆ ಅದ್ ಬಿಟ್ಟ ಒಂದಚೂರ್ ಮುಂದೆ ಮಡಕೇರಿಗ್ ಬರುತ್ತೆ ತಾನೆ ಅದು
ಹ ದ
ಕಾವೇರಿ ನದಿ ಎಲ್ಎಲ್
ಶಿವಮೊಗ್ಗನ ಶಿವಮೊಗ್ಗ ಸಕ್ಕರೆ ಬೈಲು ಇಲ್ಲ ಯಾವುದು ಯಾವುದು
ಇದ್ರ ಇಲ್ಲ ಯಾವುದೋ ಇದೆ ಅಂತಲ್ಲ ಆನೆ ಶಿಬಿರ ಸಕ್ಕರೆ ಬೆಲೆ ಏನು
ಬತ್ತಿಲ್ಲ ಲೋ ಜಿಮ್ ಇರು ಲೋ ದರ್ಶನ್ ಸಕ್ಕರೆ ಬೆಲೆ ಎಲ್ಲಿ ಬರೋದು ಶಿವಮೊಗ್ಗಾನ ಎ ಗಂಡು ಶಿವಮೊಗ್ಗ ಹಲೋ
ಹ್ಮ್
ಶಿವಮೊಗ್ಗನ ಸಕ್ಕರೆಬೈಲು
ಇಲ್ಲೊಂದ ಯಾವ್ದೋ ಆಯ್ತ್ ಕಣ್ಲಾ ನಮ್ದು ಆನೆ ದಸರಾನೆೆಗಳೆಲ್ಲ ಹೋಯ್ತಿರ್ತಾವ ನಮ್ಮನ್ ನಮ್ಮೂರ ಹತ್ರ ವೈ ಮಚಾ ಈ ವಾಟೆ ಕೋಇನ್ಸಿಡೆಂಟ್ ಬ್ರೋ ಇವಾಗ ಒಂದ್ ಆನೆ ಹೋಯ್ತು
ಇವಗೊಂದು ಆನೆ ಹೋಯಿತು
ಆನೆ ಹೋಯ್ತು ಇವಾಗ ಆನೆ ಹೋಯಿತು ಲಾರಿಲಿ
ಬಿಡು ಹೋಗ್ಲಿ
ಅದು ದಸರಾ ಆನೆಗಳೆಲ್ಲಾ ಹೋಗ್ತಾ ಇರ್ತಾವೆ ಕಂಡ್ಲ ಇಲ್ಲಿ ನಾನ್ ನೋಡಿದೀನಿ ಅವತ್ತು ಅದೇನೋ ಆಪ್ರೇಷನ್ ಗಿಪ್ರೇಷನ್ ಅಂತ ಬರ್ತೆ ತರ್ಲಾ
ಹ್ಮ್
ಅವತ್ತು ಒಂದ್ ಐದಾನನೆ ಒಂದ್ ಆನೆ ಹಡ್ಕೊಂಡ್ ಹದ್ರಲ್ಲ ಅದನ್ ಹಡ್ಕೊಂಡ್ ಹೆಂಗಿತ್ತು ಗೊತ್ತ ಇಲ್ಲ ಅಂಗಡಿ ಹತ್ರ ನೆಲ್ಸಿದ್ರು ಇದದು ನ್ ತಾಳಕ್ಕೆ ಏನ್ ತಾಳಕ್ಕೆ ಎಂತ ಹೆಲ್ಸ ನಡರು ಹೆಂಗಿತ್ತ ಅದು ವಾಸಿ ದಪ್ಪ ಇತ್ತ
ನಿಮ್ ನಿಮ್ಮ ನಿಮ್ಮೂರ್ ಕಡೆ ಅವಾವ್ರಐತೆ
ನಮ್ ಸಕಲೇಶ್ಪುರ ರೂಟ್ ನಮ್ದ್ ರೂಟೇ ಹೋಗೋದು ಕುಶಲ್ನಗರ್ ಹೋದ್ರೆ
ಓ ಅಂಗೇ
ರೋಡಲ್ಲೇ ಹೋಗ್ಬೇಕು ಸೈಟ್ ಒಂದೇ ರೋಡು ನಮ್ ಇಲ್ಲಿಂದ ನಲ್ವತ್ ಕಿಲೋಮೀಟರ್ ಆಗತ್ ಅಷ್ಟೇ
ಏನು
ಸಕ್ಲೇಶ್ ಇದು ಕುಷಲ್ ನಗರಾ
ನಲ್ವತ್ ಕಿಲೋಮೀಟರ್ ಅಷ್ಟ ನ
ಹ್ಮ ಕೇರಳ ಹತ್ರ ಕೊಂಡಂಗೆ ನೂರ ಹತ್ ಕಿಲೋಮೀಟರ್ ಏನ ಆಗತ್ ಕಾಸರಗೋಡು
ಕಾಸರಗೋಡುು ಹ
ನನ್ ಕಾಸರ್ಗೋಡಿಗೆ ನಾವು ಆ ಊಗ್ ಬರೋದ ಕಾಸರರ್ಗೋಡಿಗೆ ಹೋಗಬಹದು ಅದು ಹೆವಿ ಬಜೆಟ್ ಇರ್ಬೇಕು ಒಂದ ಐದ ಸಾವಿರ ಬಜೆಟ್ ತಗೊಂಡು ಹೋದ್ರೆ ಕಾಸರ್ಗೋಡ್ಗೆಬೋದ ನವು